ಹೇಳಿ?
ಕುತ್ಕೋಳಿ ನೀಟಾಗಿ.
ಹಂಗ ಅಂತಿದ್ರು ಅ ಹು ಸರ್ ಆಯ್ತು ಸರ್ ನೋಡಿದರ ಭಯ ನಮ್ಗೆ ಮಾತಾಡಕ್ಕನು ಆಲ್ ಲೊ ಅಷ್ಟ ನಾವು ಎಲ್ಲೋ ರೇರ್ ಹಂಗ್ ಮಾತಾಡ್ಸಿದ್ ಸರು. ರೇರ್ ಅಂದ್ರೆ ರೇರ್ ಎಷ್ಟು ಯಾವಾಗ ಸ್ಟ್ರಿಟ್ ಆಗಿ ನಾವಂತೂ ಹೆದರಕೊಂಡ ಸುಮ್ನೆ ತಲೆ ಬಗ್ಸ್ಕೊಂಡ್ ಕೂತ ಇರ್ತಿವ ಅನ್ಕಳಿ ಹು ಹು ಈಗಿನ್ನ ಚೆನ್ನಾಗ್ ರಿಮೈಂಡ್ ಮಾಡ್ತಾರ ನಮ್ನ ನೋಟಿಫಿಕೇಶನ್ ಆಗೈತಲ್ಲಾ? ಹೂ
ಮನೆ ಅವರ ರಿಮೈಂಡ್ ಟೈಮು ಸೇರಂಗಿಲ್ ಇವು ಫೋನ್ ತುಡುಗ್ಲೇ ಬಂದ್ಲು ಬಸ್ ಒಳಗ
ಆ ಅಷ್ಟೇ ಅಷ್ಟೇ?
ಹು ಓದ್ಕಳಿ ಇನ್ನೇನ್ ಮಾಡ್ತೀರಾ?
ಆ ಹೌದು?
ಮೇನ್ ಫಸ್ಟ್ ಪ್ರಿಫರೆನ್ಸ್ ಇರೋದ ಓದಕೋದ ಇದರಲ್ಲಿ.
ಹೂ ಅದೊಂದೇ ಕಡೆ ಫೋಕಸ್ ಮಾಡ್ಬೇಕ. ನಾವೀಗ ಯಾರ್ ಏನಾದರೂ ಆಗಲಿ ಏನಾರೂ ಮಾಡ್ಕೊಳ್ಳಿ. ಹೂ
ಹು ಹೋದಲ್ಲೆ ಮನೇಲಿ ಹಂಗ ಅಂತಾರೆ ಹಿಂಗ ಅಂತಾರೆ ಅದೆಲ್ಲಾ ಮನೇಲ್ ಬೆಚ್ಚಬೇಕು ಓದೋದು ಓದ್ತಾ ಇದರೆ ಓದ್ಕೋಬೇಕು.
ಹೂ ಅದೇ ಈ ಸತಿ ತೋಗಮಾ ಅದಕ್ಕೆ ಕೆಲಸಾ ಯಾವದಾದ್ರು ಒಂದ್ ಹಾಗೇಬೇಕು. ತುಂಬಾ ನೋಟಿಫಿಕೇಶನ್ ಆಗ್ತಾವಂತೆ?
ಹಾ ಈಗ ಬಾಯತ್ತವೆ ಯಾಕಂದ್ರೆ ಟ್ವೆಂಟಿ ಸಿಕ್ಸ್ ನೇ ಮುಂದೆ ಎಲೆಕ್ಷನ್ ಬರತದ? ಒಂದ್ ಟೂಎ ಕೊಡುವಾ ಈಗಿಂದ ನೋಟಿಫಿಕೇಶನ್ ಮಾಡ್ಕೊಂಡೆ ಹೋಯತೀರತಾರ ಸ್ವಲ್ಪ ಸ್ವಲ್ಪ ಸ್ವಲ್ಪ ಓದುದಕ್ಕೆ ರೊಕ್ಕ
ಅಲ್ವಾ ಹೂ
ಈಗ ಎಲೆಕ್ಷನ್ ದೂರ ಇದ್ದಿದ್ರ ಅದ್ಕೋಸ್ಕರ ಲೇಟ್ ಮಾಡಿದ್ರು.
ಹಾ
ಎಲ್ಲ ಹತ್ತತ್ರ ಬತ್ತ ಬತ್ತ ಬತ್ತಾ ಬರ್ತಾ ಇದೆ ನೋಡಿ.
ಅದನ್ನೇ ಒಬ್ರು ಯೂಟ್ಯೂಬ ಅಲ್ಲಿ ನೋಡ್ತಾ ಇದೇ ಅಂದ್ರೆ ನನ್ ಕ್ಲಾಸಸ್ ದು ಅವರು ಹೇಳ್ತಿದ್ರು ಮೇಡಂ ಬಂದಾಗ ಹೊಡ್ಕೊ ಬಿಡ್ಬೇಕು ಯಾವ ಯಾವಾದ್ರರು ಆಗ್ಲಿ ಹೋಗ್ಬಿಟ್ರಿ ಸುಮ್ಮನೆ ಒಳಗಡೆ ಆಮೇಲೆ ನಿಮ್ಗೆ ಯಾವ್ದ್ ಇಷ್ಟ ಬರ್ತ ಅದ ಅದನೇ ಮಾಡವ್ರಿ ಯಾಕಂದ್ರೆ ನಿಮ್ಗ ಕ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಬರುತ್ತೆ ಈಗ ಎಲೆಕ್ಷನ್ ಹತ್ರ ಇದೆ ಈ ಎಲೆಕ್ಷನ್ ಮುಗಿತ ಅಂದ್ರೆ ಮತ್ತೆ ಇನ್ ಎರಡ್ ವರ್ಷ ಇರ
ಹೂ ಆಯ್ತ ತೊಗರಿ ಯಾವ ಸಿಗದ ಅದಕ ಹೋಗ್ಬಿಟ್ರ ಬಟ್ ನಿಂಗ ಬ್ಯಾಕಪ್ ಆಫ್ಷನ್ ಇರುತ್ತೆ ಒಂದು ಬಟ್ ಈಗ ಯಾವ್ದ ಇಲ್ಲ ಅಂತ ಹೇಳ್ದಾಗ ನೀನು ತಿಂಕ್ ಮಾಡ್ತರ ಇದಿಲ್ಲಾಂದ್ರೆ ಏನ್ ಮಾಡೋದು ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತಾರ ನಿಮ ಕೆಲ್ಸ ಯ್ರ ಒಂದ ಬ್ಯಾಕಪ್ ಕೆಲ್ಸ ಇದ್ರೆ ನೀನ್ ನೆಕ್ಸ್ಟ್ ಓದ್ಬೋದು
ನಿಜ ಹ
ಹೆಂಗ್ ಯಾವಾಗ ಅನ್ಸದ ಸಿಕ್ಕಿದರು ಸಿಕ್ಕಲಿ ಸಿಕ್ತವ್ರ ಇಲ್ಲ ಬಿುಡು ಇದ್ರರು ಅಲ್ಲ ನಮ್ದ ಆಪ್ಷನ್ ಇರುತ್ತೆ
ನಂಬಿಕೆ ಇರುತ್ತೆ ಹೌದು
ಹ್ಮ್
ನಿಜ ಏನ ಕ ಬತ್ತೀವಿ ಏನನ ಆಯ್ತದೆ
ಎ ತಲೆ ಕೆಡಿಸ್ಕೋಬೇಡ ನಾ ಅವತ್ತು ನೆನೆಸ್ಕೋತಿದ್ದೆ ನೋಡ್ಕೊಳ್ಳೋಣ
ಹಾ ಹ್ಮ ನಿಮ್ಮ್ ಆಶೀರ್ವಾದ ಎಲ್ಲ ಹ್ಮ್ ನಿಜ ಏನಲ್ಲ ಲಾಸ್ಟ್ ಅಂದ್ರೆ ನಮ್ಗೆ ಅರ್ಥ ಆಗಿರ್ಲಿಲ್ಲ ಸ್ವಲ್ಪ ಟೈಮು ವೇಸ್ಟ್ ಮಾಡದ್ವಿ ಅನ್ಸ್ತು ಅವಾಗ ಬರ್ದಿದೀನಿ ನಾನು ಎಕ್ಸಾಮ್ಗಳನ ಏನಂದ್ರೆ ಅರ್ಥ ಆಗ್ತಿಲ್ಲ ಇಲ್ಲ ಅಟೆಂಡ್ ಮಾಡ್ತಿದ್ದೆ ಹೋಗಿ ಏನೋ ಒಂದ್ ನ್ಯಾಕ್ ಮೇಲ್ ಮಾಡ್ತಿದ್ದೆ ಈಗ ಎಲ್ಲಾನ ವ ಅರ್ಥ ಮಾಡ್ಕೊಳ ಅರ್ಥ ಮಾಡ್ಕೊಂಡೆ ಓದ್ಬೇಕು ಅನ್ನೋ ತರ ಮೈಂಡ್ಸೆಟ್ ಬಂದ್ಬಿಟ್ಟೈತೆ ಅವಾಗ ಇನ್ನ ಕಾನ್ಸೆಪ್ಟ್ ಅರ್ಥ ಆಗರಿಲ್ಲ ಅ ನ ಫಸ್ಟ್ ಕೆ ಎಸ್ ಅಟೆಂಡ್ ಮಾಡಿದಾಗ ಬರೀ ಆರ್ ತಿಂಗ್ಗಳ ಆಗಿತ್ತು ಕೋಚಿಂಗ್ ಹೋಗಿ ಹೋಗಿ ನಾನು
ಹ್ಮ
ಅವ್ನು ಅರ್ಥ ಮಾಡ್ಕೊಳಕೆ ಸಬ್ಜೆಕ್ಟ್ ಕನ ಕಷ್ಟ ಆಯ್ತಿತ್ತು ಬಟ್ ಆದ್ರೂ ಅಟೆಂಡ್ ಮಾಡಿದೆ ಏನು ಒಂದ ಇದ್ರ ಮೇಲೆ ಅಹ ಕೇಳಿರೋ ವಿಷಯಗಳ ಮೇಲೆ ಗೊತ್ತಿರೋದ್ರ ಮೇಲೆ ಈಗ ಒಂದೊಂದ ಅರ್ಥ ಮಾಡ್ಕೊಂಡೆ ಅಟೆಂಡ್ ಮಾಡ್ಬೇಕು ಹಂಗಾದ ನೆಗೆಟಿವ್ ಮಾರ್ಕ್ ಮಾಡಕಕ್ ಆಲ್ಲ ನಾವು ನಂದು ನೆಗೆಟಿವ್ ಅಲ್ಲೇ ಹೋಗ್ಬಿಟ್ಟೈ ಒಂದ ಎರಡು ಎಕ್ಸಾಮ್ ಗಳಲ್ಲಿ ಜಾಸ್ತಿ ಅಟೆಂಡ್ ಮಾಡಿ ಗೊತ್ತ ಗೊತ್ತಿಲ್ದೆ ಇರೋದನ ಅಟೆಂಡ್ ಮಾಡಿ ನೆಗೆಟಿವ್ ಅಲ್ಲಿ ಹೋಗ್ಬಿಟ್ಟೈತೆ ನೆಗೆಟಿವ್ ಮಾರ್ಕ್ಸ್ ಇಂದ ಕಮ್ಮಿ ಮಾರ್ಕ್ಸ್ ಆಗಿ ಲಿಸ್ಟಲ್ಲಿ ಬಂದಿಲ್ಲ ಹ ಹ್ಮ ಈಗ ಅರ್ಥ ಆಯ್ತಾಯ್ತು ಎಲ್ಲಾನು ಒಂದೊಂದಾಗಿ ಒಂದೊಂದಾಗಿ ಕರೆಕ್ಟ ಆಗಿ ಪ್ರಾಪರ್ ಆಗಿ ಪ್ರಿಪೇರ್ ಆಗಿ ಕರೆಕ್ಟ್ ಅಟೆಂಡ್ ಮಾಡ್ಬಟ್ಟು ಬರ್ಬೇಕು
ಹ ಹಂಗಾಗುತ್ತೆ ಈಗ ಅದ ಇದ ಅನ್ಕೋಬೇಡಿ ಯಾವ ಯಾವ ಕಾಲ್ ಮಾಡಿ ಎಲ್ಲ ಕಪ್ಲೈ ಮಾಡಿ
ಹ್ಮ್ ಹ್ಮ್ ಹ್ಮ್
ಈ ಸಿ ಅಲ್ಲಗ
ಹಾ
ನಿಮ್ಗೆ ನ ಸೀಗ್ ಹೋಗಕ್ ಆತರ ಹೋಗಕ್ ಇಷ್ಟ ಇಲ್ಲ ಅಂದ್ರೆ ಅಟೆಂಡ್ ಮಾಡಿ ಅಷ್ಟೇ
ಇಲ್ಲ ಇಲ್ಲ ಗ್ರೂಪ್ ಸಿ ಗ್ರೂಪ್ ಡಿಗ್ ಹೋದ್ರೆ ಹೋಗಲ್ಲ ಯಾವ್ದಕ್ ಅಪ್ಲೈ ಮಾಡಲ್ಲ ಗ್ರೂಪ್ ಡಿ ಪೋಸ್ಟ್ ಎಲ್ಲ ಗ್ರೂಪ್ ಸಿ ಆದ್ರೆ ಹೋಗ್ಬಿಡ್ತೀನಿ ಯಾವದಾದ್ರರು ಸಿಕ್ಲಿ ಹೋಗ್ಬಿಡ್ತೀನಪ್ಪ
ಈಗ ಎಸ್ ಪಿ ಎಫ್ ಪಿ ಆ ತರ ಆದದ್ರ ಹೋಗ್ಬಿಡಿ
ಹ್ಮ ಹೋಗ್ತನಿ ಎಸ್ ಡಿ ಎಫ್ ಡಿ ಆದ್ರೂ ಬಿಡೋದೇ ಇಲ್ಲ ಈ ನನ್ಗೆ ಯಾವ್ದಂದ್ರೆ ಒಂದೇ ಒಂದ್ ಡಿಪಾರ್ಟ್ಮೆಂಟ್ ಬಿ ಎಂ ಟಿ ಸಿ ಕಂಡಕ್ಟರ್ ಪೋಸ್ಟ್ ಒಂದು ನನ್ಗಿನ್ ಯಾವ್ದಷ್ಟ ಇದಿಲ್ಲ ಅದೊಂದು ಸ್ವಲ್ಪ ಬಂದ್ರೆ ಹೋಗಲ್ಲ ನಾನು ಹ್ಮ ರಿಸ್ಕ್ ಜಾಸ್ತಿ ಹ್ಮ್
ಹ್ಮ್ ಯಾಲಿ ಕನ್ನಟದಲ್ಲ ಏನು ಗೊತ್ತಾ ಮೊದ್ಲೆಲ್ಲ ಹ
ಸ್ವಲ್ಪ ನಮ್ಗೆ ಟೈಮ್ ಆದ್ರೂ ಸಿಕ್ ಏನಾದ್ರು ಮಾಡ್ಬಹುದು ಇಲ್ಲ ಬೇರೆದಕ್ಕ್ರನು ಅದ್ರೊಳಗಡೆನೆ ಇತ್ಕೊಂಡು ಬೇರೆ ಎಕ್ಸಾಮ್ಸ್ ಕೊಂಡಾರರು ಬರಿಬಹುದು ಇದ್ರಲ್ಲಿ ಏನ ಇಲ್ಲ ಅಲ್ಲೇ ನಿಂತಿರ್ಬೇಕು ಅಲ್ಲೇ ರಿಸ್ಕ್ ಆಗ್ಬಿಡತ್ತಲ್ಲ ಅಲ್ಲೇ ಕೆಲ್ಸ ಜಾಸ್ತಿ ಅಲ್ಲ ಹ್ಮ್ ಹೌದು ಅಂದ್ರೆ ಒ ಒಬ್ರು ಸಿಕ್ಕಿ ನಂಗಗೆ ಹೇಳದ್ರು ಹಿಂಗೆ ಒಬ್ರು ಬಸ್ಸಲ್ಲಿ ನಾನು ಬಸ್ ಬಸಲ್ ಓದ್ಕೋ ಓದ್ಕೋ ಯ್ತಿದೆ ಆಗ ಎಕ್ಸಾಮ್ ಬರಿಬೇಕಿತ್ತ ಟೆಸ್ಟ್ ಕೊಡ ಅವ್ರ ಇನ್ಸರೀಟ್ಯೂಟ್ ಅಲ್ಲಿ ಹಿಗೆ ಏನಾದ್ ಪೆಂಡಿಂಗ್ ಇರೋ ಬುಕ್ಸ್ ಬಸ್ ಕುತ್ಕೊಂಡು ಅವಾಗ ಕಂಡಕ್ಟರ್ ಒಬ್ಬರು ಕೇಳಿದ್ರು ಲೇಡಿ ಕಂಡಕ್ಟರ್ ಹಿಂ ಹಿಂಗ್ ಮಾಡ್ತಿದಯಾ ಏನ್ ಎಲ್ ತಗೊತಿದಯಾ ಕೋಚಿಂಗ್ ಹಂಗ ಹಿಂ ಅಂತ ಹಿಂಗ ಹ ಇದೆ ಅವಾಗ ಹೇಳ್ತಿದ್ರು ರಿಸ್ಕ್ ತುಂಬಾ ಕೆಲ್ಸ ಇಲ್ಲಿಂದ ಏನು ಮಾಡಕ್ ಆಗಲ್ಲ ಹೋಗಿ ಅದ ಪಾಪಾ ಅವ್ರು ಬೇರೆ ಡಿಸ್ಟ್ರಿಕ್ ಇಂದ ಇಲ್ ಬಂದ್ ವರ್ಕ್ ಮಾಡ್ತಿರ್ತಾರಾರ ಅವ್ರ ಪಪ ಪಿ ಜಿನೋ ರೂಮ್ ಮಾಡ್ಕೊಂಡಿರ್ತಾರೆ ಅಪ ಅದು ಇದು ಮಾಡದೇ ಆಗ್ಬಿಡುತ್ತೆ ಈ ಈ ಪೋಸ್ಟ ಗಂತ ಬರ್ಬೇಡಿ ಅಂತ ಹೇಳ್ತಿದ್ರು ಬರ್ಬರಿ ಅನ್ನೋದ್ಕಿಂತ ನಂಗಂಗೂ ಅಷ್ಟೇ ಅ ಅಷ್ಟ್ ಇಷ್ಟ ಇಲ್ಲ ಈ ಪೋಸ್ಟ್ ಹ್ಮ್
ಅಂದ್ರಗೆ ಅ ಟೈರ್ಡ್ ಆಗ್ಬಸ್ಏ ಸಲ್ರಿರ್ತ್ತದ ಈಗ ಪರವಾಗಿಲ್ಲ ಕೊಡ್ತರ ಅದಲ್ಲವೇ
ಹ್ಮ್ ನಿಜ
ಮದ್ರ ಮಾಡಕ್ಕ ಆಗಲ್ಲ ಈಗ ವಿ ಆದ್ರೂ ಹದಗೆ ಪಂಚಾಯಿತಿಗಳಲ್ಲಿ ಇರ್ತವ್ರ ಆಧಾರ್ ಕೆಲಸ ಕೂ ಹೋಗ್ಬಿ ಶುಕ್ರವ ಜಡಿ ಆ ಪೀಡಿವತರ ಇರ್ತರ ವಲ್ಲ
ಹೌದು ಆಲ್ಮೋಸ್ಟ್ ನಾನ್ ಬುಕ್ ಓಪನೇ ಮಾಡಕ್ ಹೋಗಲ್ಲ ಒಂದೊಂದ್ಸತಿ ಅದೇ ತುಂಬಾ ಟ್ರಾಫಿಕ್ ಇಫಿಕ್ ಕಾದಾಗ ಕೂತಿರ್ತೀನಲ್ಲಾ ಆಗ ಮಾತ್ರ ಓಪನ್ ಮಾಡ್ತೀನಿ ಹ ರನ್ನಿಂಗ್ ಅಲ್ಲಿ ಇದ್ರೆ ಬಸ್ಸು ನಾನು ಅ ಓಪನ್ ಮಾಡಲ್ಲ ಅದೇ ಒಬ್ರಿಗೆ ಡೀಟೇಲ್ ಎಲ್ಲ ಹೇಳ್ಬೇಕು ನಾಮ್ ಪಣ ನಾವ್ ಓದ್ರರೀದ್ರುನು ಪಕ್ಕದಲ್ ಕೂತಿರೋರ್ಗೆ ನಮ್ ಡೀಟೇಲ್ಸ್ ಎಲ್ಲಾ ಹೇಳ್ಬೇಕು ಅದಿಕ್ಕೆ ನಾನನ್ ಓಪನ್ರರೇಮಾಡಕ್ ಹೋಗಲ್ಲ ಸುಮ್ನೆ ಇರ್ತೀನಿ ನನ್ಪಾಡಂಗ ನಾನನ್ ಹ್ಮ್
ಅ ಒಂದ್ ಕಳ ಫಸ್ಟ್ ನೀ ಯಾವಾಗ ಸೇರ್ದಾರ ಸೇರ್ಕ್ಬ ಬಿಡಿ ಆಮೇಲೆ ಯಾವಾಗ ಬೇಕಾಗಿರೋ ಅದಕ್ಕೆ
ಹೌದು ಒಟ್ನಲ್ಲಿ ನಾನು ಸುಷ್ಮಾ ಡಿಸ್ಕಸ್ ಮಾಡಿದ್ದೆಲ್ಲ ಎಫ್ಡಿಎಸ್ಡಿಎಲ್ ಬಂದಿತ್ತು ಆ ಕ್ವನ್ಸ್ ಗಳು ಒಂದು ನಾಕ ಐದು ಕ್ವನ್ಸ್ ಹಂ ಡೈರೆಕ್ಟ್ ಡೈರೆಕ್ಟ್ ಬಂದಿದ್ದು ಕೊಟ್ಟ ಇದು ಅದು ಯೂಸ್ ಆಯ್ತು ಹ್ಮ್
ಸ್ಟಾರ್ಟಿಂಗ್ ಒಂದ ಸಿಕ್ಸ್ ಮಂತ್ ಹೇಳ ಸಿಕ್ಸ್ ಮತ್ ಒನ್ ಏರ್ ಗಂಟ ಹೆಂಗ್ಓದಬೇಕು ಏನ್ದ್ಬೇಕ ಅ್ರ ಹೋಗ್ಬಿಡ್ತದೆ
ಹ್ಮ ನಿಜ ಯಪ್ಪ ನಂಗೆ ಹೆಂಗ ಆಗ್ಬಿಟ್ಟ ಏನ್ ಅರ್ಥನೇ ಹತಿರ್ ಇಲ್ವಲ್ಲ ಆಮೇಲೆ ಬುಕ್ಸ್ ಯಾವ್ದ್ದು ಹೇಳ್ತರಿ ಎಲ್ಲಾನೂ ತಕಳುವೆ ಯಾವ್ದು ಹೇಳ್ತಾರೆ ಎಲ್ಲಾನ ತಗೊಳ್ಳದಯ್ಯೋ ಹ್ಮ್ ಈಗ ಗೊತ್ತಾಯ್ತತೆ ವೀಕ್ ಇರೋ ಸಬ್ಜೆಕ್ಟ್ ಸ್ಟ್ರಾಂಗ್ ಇರೋ ಸಬ್ಜೆಕ್ಟು ನಮ್ಗೆ ಏನ್ ಬೇಕೋ ಅದಲ್ಲ ಅಲ್ಲಿ ಎಲ್ಲಿ ಇರ್ತವೆ ಹಂಗೆ ಹುಡ್ಕೊಂಡು ಹಂಗ ಓದ್ತ ಅದತಾರಿ ಹ್ಮ್
ಗೊತ್ತ ಹಯ್ತಾ ಹ್ತಾ ನೀ ಇನ್ನೊಬ್ಬ ಗೈಡ್ ಮಾಡ್ಬಹದು
ಹಾ
ಓದತದ ದತತ
ಹೌದು ನಮ್ ಬಾವ ಒಬ್ರು ಪಿ ಸಿ ಆಗವ್ರೆ ಆ ಊರದಾಗಿದ್ದು ಎರಡ್ ಸಾವಿರದ ಇಪ್ಪತ್ತು ತಿರಣ್ಣು ಬೆಚ್ಚಲ್ಲಿ ಎನ್ಸುತ್ತೆ ಕೊರೋನಾಗು ಮುಂಚೆ ಅವರು ಹಂಗಗೆ ಹೇಳ್ತಿದ್ರು ಹ್ಮ್ ಎಷ್ಟೋತ್ತಿಯ ಈ ಸುಮ್ನೆ ಉಚ್ರು ತರ ಓದದಲ್ಲ ಆರ್ ತಿಂಗಗಳು ಆರ್ ಅವರ್ ಕರೆಕ್ಟ್ಗ ಓದ್ತಿದ್ದೀನಿ ಅಂದ್ರೆ ಅದು ವ್ಯಾಲ್ಯೂ ಆಗಿ ಇರ್ಬೇಕು ಆ ಆರ ಅವರು. ಹ ಆಮೇಲೆ ನಮ್ಗೆ ಮೆಂಟಲ್ ಎಬಿಲಿಟಿ ಅಂತ ಒಂದ್ ಸಬ್ಜೆಕ್ಟ್ ಐತೆ.
ಹ್ಮ ಗೊತ್ತ ಗತ್ತ.
ಸಬ್ಜೆಕ್ಟ್ ಅಂತು ಗ್ಯಾಥರಿಂಗ್ ಅನೆ ಫೇಲ್ರ್ ಆಗಿ ಬಿಟ್ಟಿದ್ದಿನಿ ಫೇಲ್ ಆಗಿಬಿಟ್ಟಿದ್ದೀನಿ ಅನ್ಸುತ್ತೆ ಎಷ್ಟನ ಎಕ್ಸಾಮ ಅಲ್ಲಿ. ಅವರ ಹೇಳ್ತಿದ್ರು ಹ ಮ್ಯಾಥಸು. ಹು ನ. ಬಾವ ಹೇಳ್ತ ಅದೇ ನಂಗ ಕೈ ಹಡ್ದಿದ್ದು ಅದರಲ್ಲಿ ಜಾಸ್ತಿ ಸ್ಕೋರ್ ಎಲ್ಲಾನು ಅಟೆಂಡ್ ಮಾಡಿದೆ. ಎಲ್ಲ ಅದನ್ನ ಕರೆಕ್ಟ್ ಆಗಿ ವಡಿಯೋ ನೋಡ್ಕೊಂಡ್ ಪ್ರಾಕ್ಟೀಸ್ ಮಾಡ್ಬೇಕು ಟೈಮ್. ಕೊಡ್ಬೇಕು ಅದಕ್ ಜಾಸ್ತಿ ಅಂತ ಹೇಳ್ತಿದ್ರು.
ಹೌದು ಅದು ಇರುತ್ತವೆ ಗೊತ್ತ ಅದೇ ಮೇನ್ಗ ಆಗಿ ಇರೋದು ಈ ಎಕ್ಸಾಮ್ ಗ. ಅ ಫಜಿ ಪೀ ಫಿಸಿಕ್ಸ್ ತರ ಅದು ಫಿಸಿಿಕ್ಸ್ ಮ್ಯಾಥಸ್ ಮಿಕ್ಸ್ ಅದು.
ಹಾ ಹೌದೌದು.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
ಹ ನಮ್ಮ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಕ್ಲಿಕ್ ಆಗ್ಬಿಟ್ರೆ ಮಸ್ತ್ ಹ್ಮ್.
ಸ್ಟಾರ್ಟಿಂಗ್ ನಾವು ಓದ್ಬೇಕಾದ್ರೆ ಅದು ಆತರ ಇತ್ತು.
ಹೌದೌದು. ನೀವು ಅಂದ್ರೆ ನಿಮ್ದು ಸೈನ್ಸಾ ಸೈನ್ಸ್ ಅಲ್ವಾ. ಸೈನ್ಸ ನಿಮ್ದು ತಗೊಂಡಿದ್ದಿದ್ದ ಹ. ಮ್ಯಾಥಸ್ ಫಿಸಿಕ್ಸ್ ಎಲ್ಲ ಇತ್ತು ಅನ್ಸುತ್ತೆ.
ಸೋ ಫಿಸಿಕ್ಸ್ ಸಿ ಎಸ್ ಕೆಮಿಸ್ಟ್ರಿ ಬಯೋಲಜಿ.
ಹಾ ಹಾ. ಎಲ್ಲಾ ಸಬ್ಜೆಕ್ಟ್ ಆದ್ರೆ ನಿಮ್ಗೆ ಏನ್ ಸ್ವಲ್ಪ ಗೊತ್ತ ನಿಮ್ಗೆ ಬ್ಯಾಕ್ ಗ್ರೌಂಡ್ ಗ್ರಿಪ್. ಇರುತೆ ಯಾವ್ದು ಹೊಸದ್ ಅನ್ಸಲ್ವಾ ಅಲ್ಲ ನಮ್ಗೆ. ಹ. ಅಟ್ಟ ಆದ್ರೆ ಈಗ ಕಂಪ್ಲೀಟ್ ಆಯ್ತಲ್ಲ ಹೇಳಿ ಹ್ಮ್.
ಓದಿ ಓದಿ ಓದಿ ಏನ್ ಕಂಪ್ಲೀಟ್ ಆಗಿ ಏನು ಯೂಸ್ ಇಲ್ಲ ಬ್ರೋ ಏನ ಒಂದ ಡಿಗ್ರಿ. ಮಾಡೆವ ಅಂತ ಅಷ್ಟೆ.
ಹೌದು ಅಲ್ವಾ. ಆದ್ರೂ ಏನ ಗೊತ್ತಾ ಆದ್ರೂ ಸ್ಕಿಲ್ ಮೇಲೆ ಹೋಗುತ್ತೆ ಅಲ್ವಾ ಕೆಲ್ಸ ಕಲ್ತಿ ಬಂದು ಇಲ್ಲಿ. ನಮ್ ಎಕ್ಸ್ಪೀರಿಯೆನ್ಸ್ ಮೇಲೆ ಎಲ್ಲಾ. ಏನದಿದ್ರುನು ಏನು ಅನ್ಸ್ಬಿಡುತ್ತೆ ಅವಾಗ ಹ್ಮ.
ಹ್ಮ್ಮ್ ಮೇನ್ ಮ್ಯಾಟರ್ ಆಗೋದು ಸ್ಕಿಲ್ ಎಕ್ಸ್ಪೀರಿಯನ್ಸ್ ಎರಡೇ.
ಹ್ಮ್ ಕಮ್ಯುನಿಕೇಶನ್ ಅದು. ನಂದು ಒಂದೊಂದು ಇಂಟರ್ವ್ಯೂ ಇಲ್ಲ ಅದ್ರಲ್ಲೇ ಹೋಗ್ಬಿಟ್ಟಿದ್ದೀನಿ. ಹ್ಮ್ ಕಮ್ಯುನಿಕೇಶ. ಅವಾಗ ಇಷ್ಟು ಅಪ್ಡೇಟ್ ಆಗಿರ್ಲಿಲ್ಲ ನಾನು ನಾನು ಆಮೇಲೆ ಏನ ಗುತ್ತಾ ದುಡ್. ದುಡ್ಡ ಕೊಟ್ವಿ. ಸ್ವಲ್ಪ ಕಾಯ್ದು ತಾಳ್ಮೆಯಿಂದ ಇರ್ಬೇಕಿತ್ತು.
ಹ್ಮ್ಮ್.
ಸರಿ ಮಾಡ್ತೀನಿ ಇರಿ.